ಅಲ ಮಾ ನಮಸ್ಕಾರ ನಾವು ಇದ ಕೊಳಾರದ್ದ ಹಚ್ಚಿದೇವ್ರ
ಯಾರ ಅಶೋಕ
ಹಾ ಅಶೋಕ್ರ ಮೊನ್ನೆ ಬೇಜಯ್ದ ಅಲ್ರ
ಹಾ ಹಾ ಗೊಬ್ಬ್ರ ಬಂದಪ್ಪ ಅಷ್ಟ ಹಾಕಲ್ಲ ಗೊಬ್ಬ್ರ ಈ ವರ್ಷೆ
ಹ ಹಂಗಂದ್ರ ಅಂಗ್ರ ಮಾಲ ಗ್ರಾಮ್ ಆಯ್ತ್ ವರ್ಸ ನಿಂಬಲ್ಲಿ ಹಯ್ತಿವಿ ನಿಮಗ್ ಊಟ್ರ ಯಾರ ಎಲ್ಲಿತರ ನ ನಾವ
ಹ್ಮ ಅದಪ್ಪಾ ನಾನ ಏನ್ ಮಾಡಕ್ಕಾಲ ಅದ ಮ್ಯಾಗಲೆ ಕಳ್ಸ್ಲ್ರ ಹಾ ಮಾಲ್ ಾಕಲಪ್ಪ ಅಂತ ಹೇಳಕತಿರ ಈಗ ಇದ್ರ ಎಲ್ಲಾರ ಪ ಹಚ್ಚಿ ದಣಿ ನಮಗ ದಣಿ ನಮಗ ಅನಕೈತ್ರ ಎ ಮಡತಿನ
ಮತ್ತೆ ಎಲ್ಲಾ ದೊಡ್ಡ ನಲವತ್ ಎಲ್ಲ ನಲವತ್ತು ಪ್ಯಾಕೆಟ್ ಬೇಜ್ ಇದು ನಿಂಬಲ್ಲಿ ಹಚ್ಚ ಗಜಾ ವರ್ಷ ಗೊಬ್ರ ಗೊಬ್ಬರ ಎಣ್ಣೆ ಬೀಜ ಸಮತಿ ವರ್ಷ ನಿಂಬಲ್ಲಿ ಹಯತವು ಅದಕ್ಕೆ ನಮ್ ನೂರು ಚೀಲ ಬೇಕ ಕತೃ
ಹಾ ಹಾ ಅದೇಪ್ಪಾ ಸಿಗ್ಲ ನೋಡ ಗೊಬ್ಬರ ಮತ್ತೆ ನೂರ್ ಚಲ ಅಂತ ದಮಿ ನೀನು ಈಗ ಅಷ್ಟಲ್ಲಗ
ಅಯ್ ಹಂಗಂದ್ರ ಹಂಗ್ರೀ ಮಾಲಕ್ರ ಸವರ್ಸ್ಬೇಕ್ರೀ ನೋಡ್ರಿ ಮತ್ತ ನಮ್ ನೂರು ಚಲ ಬೇಕ ಆದ್ರೆ ಬೇರೆ ದೊಡ ಮೂವತ್ ಎಕರು ಅಲ್ಲ ಆದ್ರೆ ನಂಬದ
ಅದ್ಯಪ್ಪಾ ನೀದನ್ ಕರೆಕ್ಟ್ ಆದ ಬಿಡ ನಮ್ ಕಸ್ಟಮರ್ ಇದಿ ಕೊಡಕ್ ಆದ್ರನ ಮಾಗಲಿಡದ ಮಾಲ್ ಬರ್ಲಾ ಇದ
ನೋಡ್ರಿ ಹಂಗಂದ್ರ ಹೆಂಗ ಅದು ಅಲ್ಲ ಬೇರೆ ತಲತ್ ಅಂದ್ರ ಗೊಬ್ಬ್ರ ಕಷ್ಟ ಬರ್ತಾನ ಅಂದ್ರ ಒಂದ ಕೊಡ್ಬಾರ್ರ ದೊಡ ಮೂರ್ ವರ್ ಆಯತು ನಿಂಬಲ್ಲಿ ಆಯತನಲ್ರಿಎಣ್ಣೆ ಬೀಜದ್ಡ್ ನಿಂಬಲ್ ಅಲಟ್
ಒಯ್ತು ಯ್ತು ಬಿಡಪ್ಪಾ ಇನ್ನನ್ ತಪ್ಪಲ್ಲಾ ಮತ್ನಗ ನಾವನ್ಲ್ ನಾಡು ಪೋಗತವಿ ಕಳಸ್ರ ಕಳಸ್ರ ಅಂತ ಅವ್ರದ್ರ ಮಾಲ್ ಇಲ್ಲ ಮಾಲ್ ಇಲ್ಲಾನ ಕತ್ರ್ರ
ಅದೇ ನೋಡ್ರಿತ್ ನಾವೆಲ್ಲ ಅದಾದ್ರೆ ಬೇರೆ ಕ್ಯಾಶ ಏನ್ ಉ ರಿಗೆ ಉದ್ರಾಂತರ ಅಚ್ಚಲ ಗೊಬರ ನಮ ಗೊದ ಗಬ್ಬ ಹೆಂಗ ಪಿ ವರ್ಸ್ ಅಂತ ಗೊತ್ತಿದ್ದೆ ಅದ ಇದ್ರ ಕ್ಯ ಕೊಡು ನೂರು ಚದ ಕ್ಯಾಶ ಕೊಟ್ಟು ಹೋಗ್ತೀವಿ ಆದ್ರೆ
ಅ ಕ್ಯಾಶ್ ಕೊಡ್ತ ಬಿಡನ ಗೊತ್ತಲ್ ಮ ಹಂಗಿದೆ ಅಂತ ಏನ್ ಮಾಡ್ತ್ವಾ ಮಧ್ಯಾನ
ಅದೇ ಗೊಬ್ಬ್ರ ಅಂದ್ರೆ ಸಿಗಲ್ಲ ಅಲ್ಲಿ ಆ ಕಡೆ ಅದಕ್ಕೆ ಉದ್ರ ಅಂದ್ರೆ ನಿಮ್ಮನ್ ಬಾಳ ಕಷ್ಟ ಆಗ್ತದ ಸುಮ್ನೆ ಹೆಂಗ ಮಾಡಕ್ ಬರಲ್ಲ ಗೊತ್ತಿದ್ದೆ ಅದ ಗೊತ್ತಿರ್ಲಕ ಹೆಂಗ ಕ್ಯಾಶ ಕೊಟ್ಟುಯ್ ನೂರ್ ಲ್ದ ಕ್ಯಾಶ ಕಟ್ಟೋಯಐತಿ ಒಂದ ರೂಪಾಯಿ ವಿದ್ಯ ನಡೆಸಲ್ ಗೊಬರಿಗೆ ಮಾತ್ರಯಐತ್ರಿ
ಹ್ಮ್ ಅದೇಪ್ಪಾ ಮತ್ತನಾ ನೀ ಹೇಳೊಟ್ಟದ ಗಾಡಿ ಬಂದಂತ ಹೇಳ್ತನವಾ ಬಂದಂತ ಹೇಳ್ತನ ಇನ್ನು ನ
ಏ ಅಂದ್ರ ಅವ ಈಗ ಬಾಳ ಬ್ಲ್ಯಾಕ್ ನಡದಾವ್ರೀ ಅಲ್ಲಿಗೆ
ಹಾ ಅಲ್ಲನ್ ಕಳ್ಸ ಕಳಸರಂತ ಮ ನಡಬರ್ಕ್ ಮಾರಿ ತ್ರಿ ಮಾಡಕತಾರ
ಏ ಮಾಡ ಮತ್ತ ಕಾಂಟ್ಯಾಕ್ಟ್ ಮಾಡಕ್ ಕಲ್ರ ಅವ್ರ ನಂಬರ್ ಎಷ್ಟ ಅಂದ
ಅದೇ ಕಾಂಟ್ಯಾಕ್ಟ್ ಮಾಡಕ ಇತ್ ನಂಬರ್ ಕೊಟ್ಟನಾ ಎತ್ತಲ ನಾವ ಫೋನ್
ಮ ಲೊಕೇಶನ್ ಇಡೋದ ಅಲ್ಲಿಗನ್ ವಯ್ಬಾರ ಮಾಲಕ ರ ಗೊಬರದ್ದಂಗಾದ ಅಂತ ಗೊತ್ತದ ಎಲ್ಲಿ ಒಂದ್ ನೂರು ರೂಪಾಯಿ ಹೆಚ್ಚಗದಲ್ಲ ಮಾರಾಂಗ ಅದ ಮಂದಿ
ಅದೇ ಅದೇ ಬೀಳದಾರ್ ತ ವರ್ಸಗೈತ್ ಲೊಕೇಶನ್ ಚೆಕ್ ಮಾಡಿವಿ
ಹಾ
ಇವ ತ ಹೋಬಕ್ ಹೋಗ್ಯೇಶ ಮಗ ಬರಕತ್ತನ ಏನ ಬೀದರ್ಗ ಕೊಟ್ಟ ಏನ ನೋಡಬೇಕ
ನೋಡ್ರಿ ಮಾಲಕಕ್ ರ ಮತ್ ಏನ ನೋಡ್ರಿ ಗಾಡಿ ಪ್ಯಾಡಿ ಕೆಟ್ಟಿರ್ತ ಅವ್ರ ಪಪ ಅದ ನೋಮಾಡ ಅ ಮಾಲ್ಕ ರ್ ಒಂದೂರ್ ಚಲ ಬೇಕಾಯ್ತ ಮೈ ದಾರ ನಿಂಬಲ್ ಯ್ತ್ ಬೇರೆಏಯ್ರ ಹಂಗನ್ದ
ಹನಪ್ಪಾ ಗಾಡಿ ಪಾಡಿ ಕಡ್ರತ ಪಾಪ ಅವಕರುನ್ ಕೆಲ್ಸ ಹ ಇರ್
ಹ್ಮಞ ಮತ್ ಅದಕ್ಕೆ ನೋಡ್ರರಿ ಮತ್ತೆ ಹೋಗಿ ಅಂದ ಬರರಿ ಮತ್ತೆ ಅದ್ರ ಬೇರೆ ನೀವು ಸಾರ ಚಲ ತರಿಸಸ್ತ್ರಾನ ಸ್ವಲ್ಪ ತರಿಸಸ್ತ್ರ ಗೊಬ್ಬ್ರ ಅದಕ್ಕೆ ಹೋಗ ಎಸ ನೋಡಿ ಬರ್ರೀ ನಮ್ಗೆ ಒಂದು ಒೋಟ್ ಚಲ್ ಹ್ಯಂಗರ್ ಮಾಡಿ ಸ ಅವರ್ಸ್ರೀ ಮಾಲಕ್ ರೀ
ಆಯ್ತ ಆಯ್ತಾಪಾ ಎಣ್ಣೆ ಒಯ್ತ ಏನೆಲ್ಲ ಇವರ್ಸ
ಏನಿಂಬಲ್ ಬಿಟ್ಟ ಯಾರ್ ಬಲಮ್ರೀ ದೊಡ್ಡ ಮೂವತ್ತ ಎಕರು ಹೊಲ ಅದ ಎಣ್ಣ ನಿಂಬಲ್ ಬಿಟ್ಟ ಯಾರ್ ಬ
ತಳಲ್ಲ ಅದಿಕೆ
ಹಾ ಇಲ್ಲ ಹಯ್ತವ ರೀಯ್ತವಿ ಎಣ್ಣ ಬಂದಾಗ ಎಣ್ಣೆ ಹಯ್ತಿವಿ ಗೊಬ ಬಗ್ ಗೊಬ್ಬ ಬೇಕ್ದಾಗ ಗೊಬ್ ಹಯ್ತವಿ ಸದ್ಯ ಎಣ್ಣ ಬಂದಾಗ ಎಣ್ಣು ವಯ ಹಯ್ವಿ ಇಲ್ಲಿ ನಿಂಬಲ್ಲಿ ಬಿಟ್ಟ ಬೇರೆ ಬೇ ಅಮ್ಮ
ಅದೇ ಗೊಬ್ಬರ ಯಾವ ಬು
ಅದೇ ಡಿಆರ್ಪಿ ಇರಾ
ಎ ಎಷ್ಟು ಬೇಕ ಅಂತೇಳ್ತಾನ ಬರ್ಕೊಡತನ
ಹೌದಾ ಆಯ್ತ್ರಿ ಡಿ ಎಫ್ ಒಂದು ನಲ್ವತ್ತ ಹಾಕ್ರಿ ಈರ ಒಂದ್ ಅರವತ್ತ ಹಾಕ್ರಿ
ಏ್ ಈರ ಕಡಿಂತಾರ ಮಾರ ಏಳ ತಿಗ್ಲ ಅದ
ಶಿಖಲಯ್ ಅಂದ್ರೆ ಹಂಗ್ರ ಮ ಮಾಲ್ಕ್ ಮ್ ನಾವ್ ಈರೇನ ಹೋಗಗುತ್ತಲ್ ಗೊತ್ತಲ್ಲ ನಿಮ್ಗಂತ್ರರ ಈರೇನ್ ಬಾಳ ಯ್ತಿ ಹೋಗಲಾನ
ವೈದ್ಯ ಬಿುಡ ಗೊತ್ತ ಮತ್ತರ ಸಿಗ್ಲದ ಮ ಐನೂರ ಐವತ್ತಐದಿಗೆ
ಹೌದ್ರೆ
ಹ್ಮ್ ಅವಾಗೆಲ್ಲಾ ನೀವು ಬಯ್ಯಾಗೆಲ್ಲಾ ನಾಕ್ನೂರ್ ಮುನ್ನೂರವತುತ್ತೆ ಈಗ ಅದ್ರಾಗ ಐನೂರ ಐವತ್ತದ ನೋಡ್ ನಿನ್ಮನ್ಸ ನೋಡ್-
ಆಯ್ತ ಆಯ್ತ್ರಿ ಅದೈವತ್ ಅದೈವತ್ ಆಕ್ರಿ ಮಾಲಕರ. -
ಹ್ಮ್, ಆಯ್ತ, ಆಯ್ತಾ
ಅದೇ ರೀ ಅದ ಏನ ಗೊಬ್ಬರದಾಗ ಇದು ಬರ್ದ ಅಂತಲ್ರಿ. ಏನ ಕಸ ಬರ್ಲಾದ ಅಂತ ಬರ್ತ ಅಂತಲ್ಲ ಇದು ಇ ಉಗ್ಗಿದ್ ಎರಡು ದಿವ್ಸಕ ಉಗ್ಬೇಕ ಅಂತಲ್ರಿ.
ಅದೇ -ಅದೇ ಕಳೆನಾಶ ಅದು ಬರತದ ಪುಡಿ.
ಅದೊಂದ್ ಆಕ್ತೀರೇನ್ರಿ, ಎಷ್ಟ್ -ಎಷ್ಟ್ ಚೀಲ್ಕ್ ಒಂದ ಚೀಲ್ಕ್ ಹೆಂಗ ಲಿಮಿಟ್ ಅದೇಏನ್ರಿ ಅದ. ನ
ಹಾ, ಮೂರ್ ಚೀಲ ನಡುವ ಒಂದು ಅದು ಬರುತ್ತ ಅದ. ಡೆಬ್ಬಿ ಸಣ್ಣದ ಅದ್ ಗೊಬ್ಬರ ಕಲ್ಸ ಒಂತ ಮುರ್ಚಿಲ್ ನಡುವ ಡಿಬ್ಬ್ಯಾಕಿ ಹಾಕಪ ಸಣ್ಣದ ಐವತ್ತು ಎಮ್, ಎಲ್ ಬರತ್ತ ಐವತ್ತು ಎಮ್, ಎಲ್, ನೂರ್ ಎಮ್, ಎಲ್ ಆದದ್ರ ಅದ್ರಗ ಮಿಕ್ಸ್ ಮಾಡಿ ಆಕಿತಂತಂದ್ರ ಏನ್ ಬೆಳಿನ ಚೋಲಬರುತ್ತಾ ಅದ ಕಸಾನು ಪರದಿಲ್ಲ ಅ ಹ್ಮ್,
ಅದೇ ಅದ್ ಲೆಕ್ಕ ಮಾಡಿಗೆಸಿಂದಎಷ್ಟಾತದ್ರಿ, ಒಂದ್ ಎರಡು ಹೆಚ್ಚಿಗೆ ಹಾಕ್ರ ಅದ ಎಣ್ಣೆ ಪು ಎಣ್ಣಿ, ಕಳೆ ನಾಶಕ ಎಣ್ಣಿರಿ
ಹ್ಮ್
ಅದ್ ನೂರು ಚೀಲ್ದ್ ಅದಲ್ರಿ ನೂರು ಚೀಲ್ ನಡ್ಬರ್ಕ್ ಎಷ್ಟು ಡಬ್ಬಿ ಬರ್ತಾವೋ ಅದು ಅಮೌಂಟ್ ಹೇಳ್ಬಿಡ್ರೆ ನಾನು ನಾಳೆ ನಾಡ್ದೆ ಬರ್ತೇನ್ ರೀ ಏನ್ ಸೋಮಾರ ಬರ್ಲಾನ್ ನಾಳಿಗೆ ಬರ್ಲಾರೀ.,
ನೋಡ ಕಾಲಿದ್ರೆ ಬಂದ್ಬಿಡ್ ನಾಳಿಗೆ.
ಅದೇ ರಿಮಾಲಕರ ಮತ ಅದೆಇನ ಸ್ಟಾಕ್ ಇಲ್ಲ ಅಂದ್ರ ಅಲ್ರರಿ ಅದಕ್ಕೆ ಅಂದಾರಿ.
ಅಲ್ಲ ಸ್ಟಾಕ್ ಕಿಲ್ಲ ಬಿಡುವ ತರ್ಸಿತೀನ ಎಂಗನ ಮಾಡಿ ನಿನ್ಗೆಲ್ಲಂತ ನಾನ ಸುಮ ಅಂದ ನಾನ
ಹ್ಮ್,
ಅದು ಏನಾದ ಗೊತ್ತಾನ ಈಗ ಅದು ಕಳನಾ ಶಿಕಂದಲ್ ನೀನು
ಹ ಹನ್ರಿೀ
ಅದು ಮಗಂದು ರೇಟ್ ಜಗ್ಗೆ ಅದದ ಅದ ಅದ ನೋಡಪ್ಪಾ ಅದ ನೂರ ಎಮ್ಮೆಲ್ಲಿಗೆ ನಾ ಮೂರ್ ಸಾವಿರನ ಆದದ ಮಗನ್
ಏಯ್ ಬಾಳ ಅತದ್ದಲ್ರಿ ಮಾಲಕ್ರ ಮೂರ್ ಸಾವಿರ ಅಂದ್ರಿ ಅಏನ್ಮ್ಮೋಲೆ.
ಅದೇ ಮಗ ನಾನ್ ಅದೆಹೇಳಕತ್ ನಿನ್ಗಅ ಯಾಕಂದ್ರ ಅಷ್ಟ್ ಪವರ್ ಅದಾ. ಹತ್ತಿಗನ ಏನ್ ಇದ್ ಮಾಡದಿಲ ಅದ ಹ
ಆದ್ರೆ ಮತ್ತೆ ಎಲ್ಲಿ ಹತ್ತುಪ್ಪತ್ ಮೂರ್ ಸಾವಿರ ಅಂದ್ರೆ ಅಂದ್ರ ನೂರ ನೂರ್ ಎಮ್ ಎಲ್ ಅಂದ್ರೆಷ್ಟ ಮೂರ್ ಚಲ್ ನಡವ್ರ ಕತ್ತೆ ಮೇಲ್
ಹಾ, ಹತ್ತೆ ಎಮ್, ಎಲ್ ಅದೆ-
ಮೂರ್ ಚೀಲ ನಡಬೇಕು ಹತ್ ಎಮ್, ಎಲ್ ಅಂದ್ರೆ, ನೂರ್ ಎಮ್, ಎಲ್ ಅಂದ್ರ ಮೂವತ್ತ ಅಂದ್ರೆ ಮೂವ ಚೀಲ ಅನ್ರ ಮೂವತ್ತು ಏನ್ರೀ ಅದೇ ರ
ಮೂವತ್ತ್ವಾ ಅದ್ ಹೆಂಗ ಗೊತ್ತಾನ ನಿನ್ಗ ಅದು ಇಳುವರಿ ಕಡಿಮೆ ಮಾಡ್ಕೊಳಸಲದ. ಇಳುವರಿನುಚೋಲ ಆತ ಇ ಕ
ಹಾನ್ರಿ, ಹಾನ್ರಿ ಅದಕ್ಕೆ ಅಂದ್ರೀ ನಮ್ಗೊಬ್ಬ ಒಬ್ರು ಗೌಡ್ರ, ನಮ ಗೌಡ್ರ ಅಂದ್ರ ಅದಕ್ಕೆ ನೋಡಮ ಕೇಳಿ ನಮ್ ಮಾಲಕ್ ಗೊತ್ತಿರ್ತದ ಅದಿಕ ಅಂದಾರಿ.
ಅದ್ರಿಕಿನ ಸ್ಟ್ಯಾಂಡರ್ಡ್ ಅಂದ್ರೆ ಅದ್ರಕಿನ ಸ್ಟ್ಯಾಂಡರ್ಡ್ ಅದನ್ನ
ಅದ ಹೆಂಗ್ ಬುಳತದ ರೇಟ,
ಏಯ್ ಅ ತಗದಾಗಲಪಡಬಲ್ ರೇಟ್
ಹೌದ್ರಿ,
ಹಾ, ಅದ ಹೆಂಗಂತಂದ್ರೆ ಅದ ಹಿಂಗ ಎಣ್ಣಿ-ಪಿಣ್ಣಿ ಹೊಡಿತಲ. - ಹೆಣ್ಣಾಗಿ ಮಿಕ್ಸ್ ಮಾಡಿಬಿಟ್ಂದ್ರಹೋಲದಾಗೆ ಇದ್ದಿಲ್ಲ ಕಡ್ಡಿ -ಕಸ.
ಹೌದಾ! ಯಾವ್ದನ್ ಬ್ಯಾಡ್ರಿ ನಮ್ಗೆಣ್ಣೆನ ಬಾಳದೂರಾದ್ರಿಅಷ್ಟ ಐತಿಗೆ ಬರತ್ ನಮ್ ನ್ನೆ ಲ್ಲ ಗೊತ್ತಲ್ರಿ ಮಳಿ ಬಂತಂದ್ರಹೆಂಗಕಸದ್ದಂತ.
ಕ್ಸ್ ಮಾಡ್ದ್ ಬಿಟ್ಟ ಸುಮ್ನೆ ಮೂರ್ ಸಾವಿರ ಕೊಟ್
ಮಾಡ್ರ ಮಾಲಕರ.
ತಗ ಬಡವರ ರರಿ
ಹ್ಮನ್ ರೀ ಅದೇಂತತ್ನಲ್ರ ಮ್ ನಿಂಬೈಲ್ ದಾರಾವ ಯತ್ವಿ ಅದ ಗೊಬ್ರಕ್ಕ ಗೊಬರದಾಗ. ಅಷ್ಟ್ರೀ ಮೂರ್ ಚಲ್ದಾಗ ಅದೇನ್ ಹತ್ತೈತ್ತ ಮೇಲ್ ಕಡೆಕ್ ಬಾರ್ದೇನ್ರೀ.
ಇಲ್ಲ ಇಲ್ಲ ಒಂದ್ರಾಗ ಬರ್ತ ನೀನ್ ಅದು ಕೊಡ್ತು ನಾವೆಲ್ಲ ಕಡೆ ಕಡೆಕ್ ಹೆಂಗ ಹೆಂಗ್ ಮಾಡಬೇಕು.
ಹ ಹಾ ಏನ್ ಅಳತಿದ್ದ ಅಳಿತಿದ ಏನನ್ ಕೊಡ್ತಾರನ್ರರಿ ಅಳಿತಿದ್ದ ಡಬ್ಬಿ ಕೊಡ್ತಾರನ್ರರಿ.
ಹಾ ಅಳಿತಿ ಡೇಬಿ ಕೊಡ್ತೀವಿ ಅದು ಕರೆಕ್ಟ್ ಆ ಮ ಎಚ್ಚ ಕಡಿಮೆ ಎಚ್ಚ ಕಡಿಮೆಿ ಕೊಡ್ರ ಬೆಳಿಗ್ಗೆದ. ಅೇ
ಅದೇ ಬೆಳೆಪೇಳಿ ಏನ್ ಒಣಗಲ್ಲಲ್ರ ಅದ್ರರು ಕರೆಕ್ಟ್ ಆಾತರಿ ಕರೆಕ್ಟ್ ಹಾಕಿದ್ರ ಬೆಳ್ಪಳಿ ಒಣಗಲ್ಲಲ್.
ಇಲ್ಲಿಲ್ಲ ಏನ್ ಅದಕ್ಕ ಏನಾದ್ರೂ ನನ್ನ ಬಲಿ ಬಾ ನಾ ಇರತ್ನ ಆಯ್ತೆ.
ಹ್ಮ್ ಆಯ್ತ್ ಸರಿ ಅಷ್ಟ್ ಮಾಡ್ರಿ ಅದ ನೋಡ್ರಿ ಒಂದ್ ನೂರ್ ಚಲ ಗೊಬ್ಬ್ರ ಅದೊಂದು ಲೆಕ್ಕ ಮಾಡ ಹಾಕ್ರರಿ.
ಹಾ ಹ.
ಮೂವತ್ ಮೂವತ್ತ ಅರವತ್ತೊಂಬತ್ತ ಅಂದ್ರ ನಾ ಡೆಬ್ಬೆ ಹಕ್ರ ಅ ಕಳೆ ನಾಶಕ್ಕೆ ಣ್ರ.
ಹಾ ನಾ ಅಕ್ಡೇ ಬಕಮ್ಮ ಅದೇ ಪಾ ಮತ್ತ ಕ್ಯಾಶ್ ನೋಡ ಮತ್. ನೀನ್ನ ಉದ್ರಿದ್ರಿ ಅಂತೆ ನಡಲ್ಲ ಒಂದ್ರಪ್ಪ ಬಿಡುದಲ್ಲ.
ಹಾ ಇಲ್ಲಲ್ರರಿ ಕ್ಯಾಶ್ ಕೊಡಂಬ್ರ ಇದು ಎಣ್ಣೆದು ಒಂತ ಅದ ಎಣ್ಣೆ ಹಾಚ್ಬೇಕು ಅಂದ ಮಾಡಡತ್ರಿ.
ಎಣಯಾಗಂತ್ದಪ್ಪಾ ಈಗ ನೋಡ್ ನೋಡ ಇದ್ರ ಕೊಟ್ಬಿಡ ಪಚಿ ಕಡೆಕ್ತ್.
ಏ್ ಇಲ್ರರಿ ಅದೇ ಇದು ಎಣ್ಣಿದ್ ಒಂದ್ ಎಷ್ಟು ಮೂರು ಮೂರ್ ನಾಕ್ಲ್ ಎನ್ನೆಡು ಆಯ್ತ್ ನೋಡ್ರಿ ಇ. ಹೆಣ್ಣದು ಹನ್ನೆರಡು ಹ್ರ.
ಅದೇ ಐಬಿ ತಗ ಬಿಡ ಅದನ್ನಸಾರ ಆಗಿಡ್ತ.
ಏ ಐ ಡಬ್ಬ ತ ಮತ್ತತ್ ನೆಕ್ಸ್ಸಲ್ ತಗ ರಾ್ರ ನಕ್ಸ್ಸಲ್ ಕೊಬಗ ಎರಡ್ನಗ ಕೊಬರುಗ ತಗಂತನ್ ರಾ್ರ.
ಕಷ್ಟ ಬರ್ತಾರಲ್ಲ ಅದ್ರಾಗಗೆ.
ಅಲ್ರಿ ಮತ್ತತ್ ಏನ್ ಆಕ್ಕ್ಷಿನ್ ಆಯಐತೇನ್ರಿಯತ್ರಿ ಬೇ್ರಿ ನಾಕ್ ಡಬ್ಬೆ ಆ. ರಲ್ ಎ ನಿಮ ಫೋರ್ ಉದ್ರ ಆದದಂಗ ಅ ಎಣ್ಣದ ಒಂದ್ ಉದ್ರ ಬರ್ಕ್ರ.
ಹಾ ಆಯ್ತ ಆಯ್ತಪ್ಪಾ.
ಹಾಂ ಗೊಬ್ಬದ ಗೊಬ್ಬರದ ಕ್ಯಾಶ್ ಕೊಟ್ಟುೋಯ್ತೀನಿ ರಾ ಆದ್ರೆ ಅಷ್ಟೆ.
ಆಯ್ತ ಆಯ್ತ ಮತ್ತೆ ಈಗ. ಏನ ಊರ್ ಕಡೆ ಏನು ಮಳೆ ಪಳಿ ಆದಏನಲ್ಲ.
ಇಲ್ಲ ಬಂದದ್ರೆ ನಿನ್ನೆ ಮೂರ್ ನಾಕಕ್ ದಿವ್ಸ ಆಯ್ತ್ ಮಳೆ ಇರುದ್ದಾಗಾಗ. ಹಾ ಬೆಳ ಚಲ ರೆ. ಬೆಳಿ ಚಲ ಬೀಜ ಚಲೋದ್ರ ಮತ್ ಬೆಳೆ ಚಲೋ ಇರ್ತ ಮತ್ ನೀ್ ಕೊಡ ಬೀಜ ಚಲಕ ಕೊಡ್ತಾರಲ್ರಿ.
ಹಾ ಅದೇನಪ್ಪಾ ಮತ್ತನಾ ನಮ್ ಕಷ್ಟ ಮಾಡರ ಇದೇನ.
ಏ ಇಲ್ಲಲ್ ಬೆಳಿ ಚಲ ಅ್ರೀ ಅದ ಗೊಬ್ಬರ ಗೊಬ್ಬ್ರ ಹಾಕಿದ್ರ ಮೈತ್ತ ಇಟ್ ಕತ್ತದೀ ಬೆಳೆ. ಅದಕ್ಕೆ ಗೊಬ್ರ ಸ್ವಪ ಸವರಿಸ್ ಬಿ್ರ ಆಯ್ತ ನು ಸೋಮವಾರಸ್ ಬಂದ್ಯ್ಕ್ ಹಯ್ತೇನ್ ರಂಬಲ್ ನಾ ಮಂಗಲಾ ವಾ ಹಾರದಷ್ಟೇ ಉತ್ಸವ ಉಗಿಸಿಬೇಕು ರಾಷ್ಟ್ರದ ದ್ರ.
ಹಾ ಹಾ.
ಈಗ ಮಳಿ ಬಂದದ ಹಂಗಗೆ ಜಕಂಬ್ಬಿಡತದ ಆ ಕಡೆ.
ಇ ಅವಸರಕ ಮಾಡ್ತರಾ ಮಾಡಿ ಸುಮ್ಮ್ನೆ ಅವಸ್ರ ಹ ಅವಸ್ರ ಮಾಡಿ ಮಳೆ ಬರ್ಲಾರ. ಗೊಬ್ಬರ ಕೊಟ್ಟೆ ಮಾಡ್ತನಿ.
ಎಲ್ರ ಮಳೆ ಆದ್ರೆ ಹೇಗಷ್ಟ. ಪೂರ್ತಿ ಜಕ್ಕೆ ಅದಂತ ಮಾಡಿರಿ ಅದೇ ಸೋರ್ಸ್ರಿ ನಾನ ಬಂದ್ ಅದೇ ಅದು ಎ ಇದ ಮಾತ್ರ ಉದ್ರಾ ಅದ ನೋಡ್ರ
ಆಯ್ತು ಉದ್ರನಾರಲಪ್ಪಾ ಎಲ್ಲಂತ ನಾನನ್ಗನ್
ಹ್ಮ್ ಅದೇ ಅಂದ್ರ ಮತ್ತೆ
ಗೊಬ್ರದ್ದ ಗೊಬ್ಬ್ರದ್ದ ಅದಲ್ಲ
ಇಲ್ಲ ಇಲ್ಲ ಇಲ್ಲ ಗಬ್ಬರದ ಕೊಡ್ತೀನ ಗಬ್ಬರದನ್ ಬಿಡಲರಿ ಗಬ್ಬರದ ಒಂದು ರೂಪಾಯ ಉದ್ರಿ ಬಾರ್ಸ ಅದೆ ಎನ್ನಿಗೆ ಒಂದ್ ಹನೆರಾಡ್ ಸಾವಿರ ಪ ಇದ್ರ ಇರ್ತ್ರ ಅದು ಗೊಬ್ಬರದಾಗ ಆಯ್ಕಡಿದೆ
ತ ಕೊಟ್ಟಂ ಆದ್ರ ಪಾಪ ಮತ್ತೆ ಇಲ ಬರತ್ ಅಷ್ಟ ರೊಕ್ಕ
ಹ್ಮ ಅಷ್ಟು ಅದಕ್ಕೆ ರಿ
ಹಾ ಅದು ಎಣ್ಣದ್ ಎಣ್ಣೆ ಸುತ್ತರ್ಲಿ ಗೊಬರದ ಗೊಬ್ಬ್ರ ಕೊಟ್ಟ ಹೋಗ್ಬಿಡ ಅಷ್ಟ
ಹ್ಮ ಸರ್ ಅಷ್ಟೇ ಮಾಡ್ರಿ ಸೌರ್ಸ್ರಿ ಹಂಗಾರ ಮಾಡಿ
ಆಯ್ತ ಸುಮ್ಮಂದ ಆಯ್ತು ಬರಕಾಯತ್ ಗಾಡಿಲಿ ಇಲ್ಲಿ ಅಂತಲ ಲಿಂಗಸೂರ ಆದಂತ ಗಾಡಿ ಬರ್ತೇವ ತಡತರ ಮಾಲ್
ನಾ ನಾಡ್ದ ಬಂದ ಆಯಕೋಯತನ ರಿ
ಹಾ ಆಯ್ತ ಆಯ್ಪಾ ಮತ್ತೆ
ಮತ್ತ ಏನೆಲ್ಲ ನೋಡ್ರಿ ಹೊಲ ಒಟಿನೀರಿ
ಅದೇ ಅದೇ ಅವ ಬೆಳಿಂಗ ಪೋಟ್ ಹೊಡ್ದಾಕ್ ನೋಡಮ್ಮ
ಹಾ ಹಾಕತಾರ ಹಾಕತಾರ
ಯಾಕಂದ್ರ ಈಗ ಬೆಳಿ ಹೆಂಗರ್ತ ನೋಡಕ್ಲ್ಲ
ಹ್ಮ ಹಾಕತ್ತಾರೀ ಹಾಕ್ನತನ್ ಹಾ ಸರಿತ
ಅವರ ಮತ್ತೆ ಕಷ್ಟಮರ್ ಮಾತಾಡಬೇಕ ಹ್ಮ್